ಹಲೋ ಹಲೋ?
ಆತ ಅಳಪ್ಪಾ?
ಹಾ ಕೇಳದಳ್ಳ
ಹೂ ಏನ್ ಪಾ ಟಿ ಆಯ್ತಾ.
ಆ ಟಿ ಆಯ್ತ ನಿಂದು
ಹೂ ನಮ್ದ ಇನ್ ಇಲ್ಲ ಮಾಡ್ಬೇಕು.
ಹ
ಹ ಎಲ್ಲಿ ಎಲ್ಲಿ ಅದನಾ?
ಇಲ್ಲೇ ಹಾಸ್ಟೆಲ್
ಹ ಪಾ
ಏನ್ ಹೊರಗಡೆ ಹೋಗಿದ್ರಾ?
ಹಾ ಹೊರಗಡೆ ತಿರ್ಗಾಡ್ತ ಇದೀವಿ ಗ್ರೌಂಡ್ ಅಲ್ಲಿ.
ಹು ಹು ಯಾರ ಅವರು?
ನಾನು ನಮ್ಮ ಫ್ರೆಂಡ್ಸ್.
ಹೌದಾ ಹು ಗ್ರೌಂಡ್ ಕಡೆ ಅದಿರಾ?
ಹಾ ಗ್ರೌಂಡ್ ಕಡೆ ಹೋಗಿದ್ವಿ ಕಾಲೇಜ್ಂದ ಗ್ರೌಂಡ್ ಕಡೆ ಇತ್ತು ಒಂದು.
ಹಾ ಹಾ ಕ್ರಿಕೆಟ್ ಎಲ್ಲ ಆಡ್ತಾರ ಅಲ್ಲಿ?
ಹಾ ಕ್ರಿಕೆಟು ಆಡ್ತಾರೆ.
ಹೋಗಿದ್ದಾರಾ
ಇಲ್ಲಿ ಸುರ್ಪೂರ್ ಅಂತ ಸುರ್ಪೂರ್ ಎಸ್ ಪ ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ಲಿ ಸುರ್ಪುರ್ ಲೋಕಲ್ ಎಲ್ಲ ಸುರ್ಪುರ್ ಅವರು ಬರ್ತಾರಲ್ಲ ಹರ ಮಸ್
ಹೌದಾ
ಹಾ
ಹ ಹಾ
ನೀವ ಬರು ಕ್ರಿಕೆಟ್ ಕ್ರಿಕೆಟ್ ಆಡ್ತೀರಾ?
ಹೂ ಕ್ರಿಕೆಟ್ ಆಡತನ ಅಷ್ಟೇ ಸರಿಯಾಗಿ,
ಹಾ ಹಾ
ಹು ಬಾಲಿಂಗ ಅದ ಎಲ್ಲಾ ಬರಲ್ಲ ನಮಗೆ
ಹೌದಾ ನಮ್ಗೂ ಬಾಲಿಂಗ್ ಬರಲ್ಲ ಸುಮನೆ ಬ್ಯಾಟಿಂಗ್ ಅಷ್ಟೇ?
ಹ ನಮಗ ಅಷ್ಟೇ ನೋಡ್ರಿ.
ಹಾ ಹಾ
ಹ್ಮ್ ಮತ್ತೆ ನಿಮ್ ಫ್ರೆಂಡ್ ಹೋಗೋಣ ಊರಿಗೆ
ಹ ಅವನ್ ನೋಡಲ್ಲ ಇವತ್ತು ಹೋಗಿ ಎಲ್ಲ ರೂಮ್ ಕಡೆ
ಹೌದ
ಹಾ ಏನ್ ಮಾಡಿದಾನ ಇವತ್ತು ಓದ್ತೀನ ಅಂತ ಹೇಳಿದ್ದ ಹೇಳದ
ಹ್ಮ್ ಏನ ನಮ ತಮ್ಮನ್ ಕಾರ್ ಮಾಡ್ದಲ್ಲ ನಮ ತಮ್ಮ ಅವನಲ್ಲ ಇಲ್ಲಾ ಇನ್ನೊಂದ್ ಎರಡು ದಿನ ಇರೋಣ ಅಂತಂದ ಅಂತ ನೋಡೋಣ ಅಂತ ಹೇಳೋಣ ಅ್ದ ಒಬ್ಬ
ಹೌದಾ
ಹ್ಮ್ ನಿನ್ನೆ ಅಂತಾನಯತು
ನಿನ್ನೆ ಅನ್ನ
ಹ್ಮಮ್ಯಾಚ್ ಆಡಿದ್ದ
ಹಾ ಹಾ
ಏನದನೋ ಬಿಟ್ಟನೋ ಗೊತ್ತಿಲ್ಲ
ಹೌದಾ
ಹಾ ಮೊನ್ನೆ ಅದೇ ಹಾಟ್ಲಲಿ ಇರ್ತೀವಲ್ಲ ಮೊದ್ಲು
ಹಾ
ಹಂಗ ದೇವ ಇದ್ರೆ ಮೊಲೆಲ್ಲ ಇದ್ದಾಗ ಈ ತರ ಅನ್ಸತ ಇರ್ಲಿಲ್ಲಪ್ಪ ಇವಾಗ ಒಬ್ಬೊಬ್ರು ಊ್ರರಿಗೆ ಹೋಗ್ತಾರಲ್ಲ ತುಂಬ ಬೇಜಾರ ಆಕತಂತಂದ್ನಾ
ಹಾ ಅದೇ ಅದೇ
ಹ್ಮ್ ಮೊದ್ಲು ಒಬ್ರೇ ರೂಮ್ಲ್ಇದ್ರು ಏನೋ ಅನಿಸ್ತಾ ಇರ್ಲಿಲ್ಲ ಅವವಾಗ
ಹಾ
ಒಂದೊಟೈಮ್ ಅಲ್ಲಿಇವಾಗ ಒಬ್ಬ್ರ ಇಬ್ಬರುಗ್ ಬಿಟ್ಟು ಒಂದವಿ ಎರಡು ಜನ ಮೂರು ಜನ ಉಳ್ಕೋತವಲ್ಲಾ
ಹ್ಮ್
ಅವಂತ್ರ ಫುಲ್ಬೇಜಾರಾಗ ಆಯತ
ಅದೇ ಇವಾಗ ಹೆಂಗಂದ್ರೆ ಜೊತೆಗ್ ಓಡಾಡಿರ್ತಿವಿ ಎಲ್ಲಾ ಮಾಡಿರ್ತಿವಿ
ಹಾೌದು
ಹಂಗ್ ಬಿ ಟಾಪ್ ಒಬ್ರು ಹೊಂಟ ಹೋತಾರಲ್ಲ ಹಂಗಾಗಿ ಸ್ವಲ್ಪ ಇ ಒಂದಸೊಪ್
ಹಾ ಯಾವಾಗ ರೋಮಲ್ಲಿ ಎಷ್ಟು ಜನ ಇರ್ತೀರಿ ನೀವು
ನಮ ರೂಮ್ ಅಲ್ಲ ಹಾ ಇಬ್ರೆ
ಇ ಇದರ ಊರ್ ಬಾದ್ರ ಮೂರ್ ಜನ ಅಂದ್ರೀ
ಹ ಮೂರ್ ಜನ ಅಂದ್ರೆ ಬಾಜ ಆ ಬಾಜರುೂಮ
ಬಾಜರಾಮ ಅವರಾ
ಹ
ಅಭ ಮೋಗ ಅಭ ಮ
ಯಾ ಭೀಮು
ಅವನ ಶೆಟ್ಟಿ ಹಲೋ ಹಲೋ
ಹಲೋ
ಅದೇ ಭೀಮ ಇದ್ನಲ್ಲ ಯಾವನಾವ ಕೊಳೆಅಂತ ಹೇಳಿ
ಇಲ್ಲ ನೋಡ ಬಂದಿದ್ದೆ ಇವಾಗ ನೋಡಿದೆ ರೋಮ್ ಅಲ್ಲಿ
ರೋಮಾಲ ಅವನಾ
ಆ ರೂಮಲ್ಲಿ ಇಲ್ಲ ಆಚೆ ಹೋಗಿಲ್ಲ ಅವನ್ ಕೊಳಾಲಿಲ್ಲ ದೇವಾನನು ಆಚೆ ಹೋಗಿದಾನೆ
ಹಾ ಹಾ
ಅಛೆ ಹೊತ್ತ ಆಯತನೆ
ಹಾ ಹಾ
ಹಾ
ಮಧ್ಯೆವತ್ತ ನೈಟ್ ಊಟಕ್ಕೆ
ಹಾ ನೈಟ್ ಹೋಗ್ಬೇಕಕ್ು ಎಂಟ ಗಂಟೆ
ಎಲ್ಲ ಊಟಕ್ಕೆ ಏನಂದ್ ಇವತ್ತು
ಇವತ್ ಇವ ಮಂಗಳವಾರ ಮಂಗಳ ವಾರ ಅಂದ್ರೆ ಮೊಟ್ಟೆ ಮೊಟ್ಟೆ ಐತಏ ಮೇ ಬಿ ಇರ್ಬೇಕು ಅನ್ಸುತ್ತೆ ಮೊಟ್ಟೆ
ಹೂ ಮೊಟ್ಟೆ ಇರ್ಬೋದೇನ
ಹಾ ಇದು ಮೊಟ್ಟೆ ಅನ್ನ ಸಾಂಬಾರು
ಹಾ ಹಾ
ತ ಮರ್
ಹೌದ
ಮತ್ತೆ ಹೇಳ್ಬೇಕಲ್ಲ
ಹೂ ಮತ್ತೆ ಕಾಲೇಜ್ ಅಂತರು ಎಲ್ಲೇ ಮಾಡ್ತಾರೆ ಇವಾಗ
ಹಾ
ಕಾಲೇಜ್ ಮುಗೀತಲ್ವಾ ನಿಮ್ದು
ನಮ್ ಕಾಲೇಜು ಆಲ್ಮೋಸ್ಟ್ ಅಲ್ಲಿ ಮುಗೀತು ಟ್ವೆಂಟಿ ಫೋರ್ ಎಂಡ್ ಆಯ್ತು
ಹೌದಾ
ಹಾ
ಪಿ ಸ
ಪಿ ಯು ಸಿ ನಾ ಪಿ ಯು ಸಿ ದೇವದುರ್ಗ
ಯಾವ ಕಾಲೇಜು ಕಾಲೇಜ್ ಯಾವ್ದು ಅಂದೆ
ಹಲೋ
ಕಾಲೇಜ್ ಕಾಲೇಜ್ ಯಾವ್ದು ಅಂದೆ ನಮ್ದು ಪಿ ಯುಸ ಕಾಲೇಜ್ ಅಲ್ಲ ಹೆಸರು ಕಾಲೇಜ್ ಹೆಸರು ಕಾಲೇಜ್ಗೆ ಹೆಸರಿ ಇರುತ್ತಲ್ಲಾ
ಕಾಲೇಜ್ ಹೆಸರು ಹ ಜ್ಯೋತಿ ಬಾಪುಲೆ
ಏನ್ ಪ್ರಾವೇಟಾ
ಹಾ ಅದು ಹ ಬೆಳ್ಳಗೆ ಬರ್ನಿ ಅಲೋ ಹಲೋ
ಅದೇ ನೀ ಪಿ ಯುಸಿ ಕಾಲೇಜು ಪ್ರಾವಟಿತ್ತ ಅಂತ ಕೇಳದೆೆ
ಹ ಮುಂಜೆ ಆ ಕಡೆ ಮುಂಜೆ ಕಡೆ ಹಲೋ ಹ ಹಾ
ಕೇಳತ್ತಾ
ಅದೇ ನೀವು ದೇವದುರ್ಗ ಕಾಲೇಜ್ ಮಾಡಿದ್ರಲ್ಲ ಅಲ್ಲ ಪ್ರೈವೇಟ್ ಕಾಲೇಜ ಗೌರ್ಮೆಂಟ್ ಕಾಲೇಜ ಅಂತ ಕೇಳಿದೆ
ಪ್ರೈವೇಟಾ
ಹ
ಫೀಸ್ ಅಷ್ಟ ಇತ್ತ ಅವಾಗ
ಫೀಸಾ ಫೀಸು ಹದ್ಿನೈದು ಸಾವಿರ
ಹದ್ನೈದು ಸಾವಿರನಾ ಮತ್ತೆ ಸೆಕೆಂಡ್ ಇಯರ್ಗೆ ಎಷ್ಟು
ಯಾವ್ದ ಅವಾಗೂ ಹದ್ಿನೈದೇ
ಹೌದಾ
ಟೋಟಲ್ ಮೂವತ್ತು
ಹಾ ಹಾ
ನಾವವು ಕಲೀವಾಗ ಒಂದ್ ಅರ್ವತ್ ಸಾವಿರ ಆಯ್ತು ನಮ್ ಕಾಲೇಜ್ ಹ್ಮ್
ಯಾವ್ದ ಹೇಳ ಯಾವ್ದ
ಅದೇ ಸಮ್ಮೇಶ್ವರ್ ಕಾಲೇಜ ಅರವತ್ತಲ್ಲ ಆರವರೆ ಸಾವಿರ
ಆರವರೆ ಆಯತಾ
ಹ್ಮ್ ಅರವತ್ತ ಅಂದ್ರೆ ಯಾರ
ಅರವತ್ತ ಈ ಕಡೆ ಇದಾವೆ ನೋಡ ಕಡೆ ಅಂದ್ರ ಯಾವ್ದಪ್ಪ ಅದು ಈ ಕಡೆ ಮಂಗ್ಳೂರ್ ಸೈಡ್ ಏನ ಇರ್ಬೇಕಪ್ಪಾ ಹಾ ಸೈನ್ಸ್ ಹ ಸೈನ್ಸ್ ಅ ಸೈನ್ಸ್ ಒಂದು ಐವತ್ತಿದೆ
ಹ್ಮ್ ಮತ್ತೆ ಇರ್ಬದು ಸೈನ್ಸ್ ಕಾಲೇಜ್ ಅಲ್ಲ ಅವೆಲ್ಲ
ಹಾ
ಅಂದ್ರೆ ಹಾಸ್ಟೆಲ್ ಎಲ್ಲ ಅವ್ರ ಇರ್ತವಲ್ಲಾ
ಹಾ ಹಾ
ಮತ್ತತ್ ನೀವನ್ ಆಡ್ಸ್ ಮಾಡಿದ್ರಾ
ಹಾ ನಾ ಆಡ್ಸ ಮಾಡಿದ್ದೆ
ಹ್ಮ್ ಹ್ಮ್ ಏನ್ ಎಕನಾಮಿಕ್ ಇತ್ತ ನಿಮಗೆ
ನಮ್ ಕಾಲೇಜ್ಜಲ್ಲಿ ಇರ್ಲಿಲ್ಲ ನಮಗೆ
ಹಾ
ನಮ್ ಕಾಲೇಜಲ್ಲಿ ಎಕನಾಮಿಕ್ ಇತ್ತು ಆದ್ರೆ ಸ್ ಚಾಯ್ಸಸ್ ಸಬ್ಜೆಕ್ಟ್ ಆಗಿತ್ತು ಎಜುಕೇಶನ್ ಮಾಡಿದ್ದೇ ನಾನು
ಹ್ಮ್ ಹ್ಮ್್ಮ
ಹ್ಮ ಎಜುಕೇಶನ್ ಮಾಡಿದ್ರೆ ಎಕನಾಮಿಕ್ಸ್ ಇರ್ಲಿಲ್ಲ ನಮ್ಗೆ ಮತ್ತೆ ಜಿಯೋಗ್ರಫಿಿನ ಇತ್ತು ನಮ್ಗೆ
ಹಾ
ಜಿಯೋಗ್ರಫಿ ಜಿಯೋಗ್ರಾಫಿ
ಜಿಯೋಗ್ರಫಿನ
ಹ್ಮ್ ಅದನ್ನಂದು ಸಬ್ಜೆಕ್ಟ್ ಇತ್ತು
ಹಾ ನಮ್ದ ಜಿಯಾಗ್ರಫಿ ಇರ್ಲಿಲ್ಲ
ಅಂದ್ರೆ ಎಕನಾಮಿಕ್ ಆದ್ರರು ಎಕನಾಮಿಕ್ ಎಜುಕೇಶನ್ ಮತ್ತೆ ಜಿಯೋಗ್ರಾಫಿ
ಹ್ಮ್ ಅದ್ರಲ್ಲಿ ಎಜುಕೇಶನ್ ಮಾಡಿದ್ರೆ ಎಕನಾಮಿಕ್ ಬರಲ್ಲ ಮತ್ತೆ ಜಿಯೋಗ್ರಫಿ ಮಾಡಿದ್ರೆ ಎಕನಾಮಿಕ್ ಎಜುಕೇಶನ್ ಇರಲ್ಲ
ಹ ಅದೇ ಅದೇ
ಆ ತರ ಚಾಯ್ಸಂಗ ಸಬ್ಜೆಕ್ಟ್
ಹೌದಾ
ಹ್ಮ ಮತ್ತೆ ಇಂಗ್ಲಿಷು ಮತ್ತೆ ಹಿಂದಿತ್ತು ಹ್ಮ ಸ್ಪೋರ್ ಆಗ್ತೇತೆ ಅಲ್ಲ ಚೆನ್ನಾಗ್ ಆಗತ್ತ ಸ್ಕೋರ್
ಅದೇ ಸ್ಕೋರ್ ಆಗುತ್ತಾ ಆಲ್ಮೋಸ್ಟ್ ಎಲ್ಲ ಸ್ಕೋರ್ ಚೆನ್ನಾಗ ಆಯ್ತಾ
ಹ್ಮ ನಂದು ಟಿ ಏಟ
ಹಾ ಹಾ
ಹ್ಮ
ಮತ್ತೆ ಯಾರ್ ನಿಮ್ ಫ್ರೆಂಡ್ಸ ನೀವಿ ಇರೋದ ಎಲ್ಲಿ
ಹ್ಮ್ ಫ್ರೆಂಡ್ಸು ಎಲ್ಲಾ ಹೋಗವ್ರ ಆ ಕಡೆ ಈ ಕಡೆ ಅಂದ್ರೆ ಡಿಗ್ರಿಲ್ ಬಂದ್ವಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟವಿಲ್ರು ಹಾ ಹಲೋ ಬ್ರೋ
ಹಲೋ
ಅದೇ ಪಿಸ್ ಅಲ್ಲಿ ಇದ್ದಾಗೆಲ್ಲಾ ಕೂಡ ಇದ್ವಿ ಫ್ರೆಂಡ್ಸು
ಹಾ ಹಾ
ಡಿಗ್ರಿ ಲೆವೆಲ್ ಅಲ್ಲಿ ಬಂದಾಗ ಆ ಕಡೆ ಈ ಕಡೆ ಆಗೋಯತಲ್ಲ
ಹಲ್ಲಿ ಬಂದಿರ್ಬೇಕಲ್ಲ ಫ್ರೆಂಡ್ಸ್ ಬರ್ಲಿಲ್ಲ ಅವ್ರು ಪಷಿ ಅ್ದರು
ಅಂದ್ರೆ ನಾನು ಕ್ಲೋಸ್ ಇದ್ದಾರೆ ಯಾರಲ್ಲೆಲ್ಲ ಅಂದ್ರೆ ಅವರು ಆ ಕಡೆ ಸೈಣ್ಣವ್ರ ಇದ್ರಲ್ಲ
ಹಾ ಹಾ
ಹ್ಮ್ ಬಿಜಾಪುರ್ ಸೈಡ್ ಅವ್ರ ಇದ್ದದಕ ಅವ್ರು ಅಲ್ಲಯ ಏ ಮಾಡ್ಕೊಂಡ್ರ ಅವರು ತಾಳ್ಕೋಟಲ್ಲಿ
ಎಪ್ಪರು ಹೋದರುನ ಅವರು
ಅಲ್ಲೇ ತಳಕೋಟೆಯಲ್ಲಿ ಜಾವಲ್ಲಾ ಡಿಗ್ರಿ ಕಾಲೇಜ ಹಲೋ ಹಲೋ ಕೇಳ್ತಾ
ಹಾಸ್
ಹ್ಮ್ ಅದೇ ಆ ಕಡೆ ಹೋದ್ರು ನಾ ಈ ಕಡೆ ಒೇಚ ಊಟ ಬಂದು ಹ್ಮ್ ಆದ್ರೆ ಇದನ್ನು ಅಷ್ಟೊಂದಜಲ ಹಾ
ನಿಮ್ದ್ ಅಡ್ಮಿಷನ್ ಎಲ್ ಮಾಡ್ರೆ
ಹಾ ನಮ್ದು ಈ ಕಡೆ ನಮ್ ಸೈಡ್ ಹುಣಸಗ ಸೈಡ್ ಮಾಡಿದ್ದೆ ನಾನು
ಹೌದಾ
ಹ್ಮ ಸರಿರ ಒಂದ್ ಕಾಲ್ ಬರ್ತದೆ ನಂಗ ಹಾ ಸರ್